ಹಲೋ ಅಣ್ಣಾ ಅರಾಮ್ ಅದೀರಿ
ಮಿದ್ದೀವ್ರಿ, ಅಣ್ಣ ನೀವ
ಕೇಳಸ್ತಿಲ್ರಿ
ಬಸ್ತರೀ
ಹಾ ರೀ
ಏನಿಲ್ ನೋಡ್ರಿ ನಿಂಬದ್ರಿ
ಹೋಗಿವ್ರಿ ಬಂದೀವ್ರಿ ಅಕ್ಕಿ ತಿರುವಿ ಮತ್ತೆ ಗಿರಣಿ ತಗೊಂಡ್ ಬರಾಕತ್ವಿ ನೋಡ್ರಿ ಮನಿಗೆ.
ಹ್ಮ ಶಾಲಿಗೆ ಹೋಗಿದ್ಯಾ
ಶಾಲೆ ಹೋಗಿದ್ವಿ ರೀ ಸ್ಕೂಲ್
ಹಾ ರೀ
ಒಮ್ ಮಳೆ ಬಂದ್ರ
ಬಂದ್ ನೋಡ್ರಿ ಹೋಗ ವರ್ತ್ ಸೈಡ್ಕ ನೋಡ್ರಿ
ಹ್ಮ್ ಮತ್ತೆ
ಏನು ಇಲ್ಲ ನೋಡ್ರಿ ನೀವು
ನಮ್ಮನ್ಯಾನು ಯಪ್ಪ
ಹಾ ರೀ
ಆ ಏನಿಲ್ಲ
ಎಲ್ಲಿ ಹೊರಗಿದ್ದಿರ್ರೀ ಎಲ್ಲಿದ್ರಿ
ಹೊರಗಿದ್ದಿವ್ರಿ.
ಓ ಅಲ್ಲೆ ಹೊರಗಿದ್ರಿರೀ
ಹಾ ರೀ
ಆಯ್ತ್ ರೀ ಹಂಗಾರ
ನನ್ ಆಗದ್ರ ಊಟ ಆಯ್ತ ನೋಡ್ರಿ ನಿಂಬದ್ರಿ
ನಮ್ಮುದ್ ಆಯ್ತ್ ನೋಡ್ರಿ
ಹ್ಮ್ ಒನ್ ವಂಟೀನ್ ಹೊಲ್ಕ
ಆ ರೀ
ಹೊಲ್ಕ ಹೊಂಟಾವಾ
ಹೂಂ ರೀ ಹೊಂಟಿವ್ರಿ.
ಹೊಲ ಅಯ್ತೇನ್ರೀ
ಹಾ ರೀ ಅಯ್ತ್ ರೀ.
ನ್ಮಡುದ್ರಿ
ಏನಿಲ್ರಿ ಮ್ಯಾಕತ್ತನ್ ನಡ್ದಾವೇನ್ರೀ ನಿಮ್ಮನಿ ಕಡೆ
ನಮ್ಮೂರು ನೆತ್ತಿದ್ದಂಗ್ ನಡದ್ರಂಗೆ
ಊರ್ಯಾರಿ
ಊರ್ಯಾರಿ ಕೆ ಏನು ಮಳೆ ಇಲ್ಲ ಪಳೆ ಇಲ್ಲ ರೀ
ನಮ್ ಒಂದ್ಚೀಲ ಬೇಕಾಗಿತ್ರೀ ಊರಾಕ ಅದಕೆ ಕೇಳಿದೆ.
ನಮ್ವ ನೋಡ್ರಿ ಮೇಕಿತ್ತವಿ
ಇಲ್ಲಾರೀ
ಮ್ಮ ರೀ
ಯಾ ಆ ಮಲ್ಲಪ್ಪಂಬಲಿ ಯಾವಂದು ನೋಡ್ರಿ
ಮಲ್ಲಪಂಬಲ್ ರೀ
ಹಾ ರೀ
ಅತ್ತ ಬಾಗಣೋರ
ಹು ರ್
ಆಯ್ತ್ ರೀ ಎಷ್ಟ್ಬೇಕೆಂನ್ರೀ ಒಂದ್ ಚೀಲ ಎಷ್ಟ್ ಕೊಡಂಗರೀ ಒಂದ್ ಚೀಲ
ಹ್ಮ್ಮ್-----ಡ್ರು ಯಂನ್ರೀ
ಕೊಡ್ತನ್ರೀ ಎಷ್ಟೊ ಕೊ ಅಂಜದ್ ಎಷ್ಟತ್ ಎಷ್ಟು ಕೊಡಂಗಂದ ಅಂತ್ ಕೇಳಿದ್ರಿ
ಅಂದ್ರ ಒಂದ ಯೋಳಿ--ಟ್ ಇರ್ತವ್ರಿ
ಓ ಬಾಳ್ ರಟೈತಲ್ರಿ
ನ ಕಾಸ್ ಮಾಡ್ಕತ್ತಾರೀ ಬಡುರ್ಮಂದಿ ಎಲ್ಲ
ಬಡ್ದಾಡ್ಳ್ಯಾಕತ್ತಾರೀ ನಮ್ಮರೌರ್ ಅದಕ್ಕೆ ಕೇಳ್ದೆ
ಮಣಕನ ಮಂದಿ ಎಲ್ಲ ಕಳ ಮಾಡ್ಕತ್ ಕುಂತಾರ್ ನೋಡ್ರಿ
ಹೌದ್ರಿ
ಮಾ ರೀ
ಆಯ್ತ್ರಿ ಹಂಗಾದ್ರ ನಿಂಬಿದೇನ್ನಡ್ದ್ರಿ
ನೋಡ್ರಿ ಗೆಟ್ಟಿ ಆಗ್ಬೇಕಂದ್ರ ಮಳೆ ಬರೋವಲ್ಡ್ರಿ ಎಲ್ಲಾ ಕಾಸ್ಮಾಡ್ಕ ಕುಂತ ನೋಡ್ರಿ ಎಲ್ಲಾ ಹ್ಮ್ ನಾಲ್ಕೆಕರೆ ವಲ ವ್ರೀ ಒಂದು ನಾಟ್ಬೇಕಲ್ರೀ ಏನ್ ನಟ್ ಏನ್ ನಾಟಿನೇವಲ್ಲ ನೋಡ ಅದ ಎಂಗ್ ಮಾಡ್ಬೇಕ್ಯಾಂದ್ನೋಡ್ರಿ ಯಾಪಾರ
ಬಾಳ ಇರಂಗೈತ್ ಅಂತ್ರೆನ್ರಿ
ಆ್ರ
ನನ್ ಮರನಲ್ಲ
ಆ
ಗ ನಾ ಅಭ್ಯಾಸಗಳ ನಾ ತಗ
ಅ ಹೌದ್ರಿ
ನೂರ್ ರೂಪಾಯ ಬ್ದು ಎರ್ನೂರ್ ರೂಪಾಯಕ್ಂಗ್ರಿ ನೂರ್ ರೂಪಾಯಿ ಆಗ್ತಾತಿೀವ ರೀ ಒಂದ್ ಅಲ ನಾಟ್ಬೇಕಾವ್ರೀ
ಹವು
ಹ ಸಾಯಂಕಾಲ ಎಳಪರ
ಎಡ್ನೂರು ರೂಪಾಯ್ಕಂಡ ಬೀಜರಿೀ
ಹೋರಿ ಆರ್ನೂರು ರೂಪಾಯಿ ಕೊಂಪ ಆಯ್ತದೀ
ಬ ಆಕಟ್ಟ್ರೀ ನಾ ಬಾಳ್ ಕಡಿಮೆ ಐತಲ್ರಿೀ ರೇಟ್ ನಮ್ ಕಡಗ ಅವರು ಎ ನೂರ್್ಯಾಕೆಟ್
ಅಬ ಬಾರಿ ಬಿಡ್ರಟ್ ಬಿಡಪ್ಪ ಬಡವರ್ ಕಳ್ಸ ಮಾಡ್ತಾರ
ಹ ರೇ ಏನ್ ಮಾಡ್ತ್ರಿ ಬಾಳ್ ರೇಟ್ದ್ರಿ
ಕಲಸ ಮಾಡ್ಕೊ ಕುಂತಾರ ನೋಡ್ರಿ ಅಪ್ಪ
ಆಯ್ತ್ರಿ ನಮ್ನೇನೆಲ್ಲ ತೆಗ್ಗಿಗಯ್ತಾರೀ ಈ ವರ್ಷ
ಹ ರ
ಹ್ಮ್
ಮ ತಗಿ ಹಯಾಕ್ತ್ರ
ಅತಾರೆಕಾದರೆ ಹನು ಏಳ್ರು ಹಣ್ಣ ನೂರ ಒಂದ್ ಪಾಕೆಟ್ ಏಳ್ರು ಹಣ್ ನೂರ್ ಆದ್ರ ಬೇಕಾದ ನಿಮ್ಗ ಒ್ ಹತ್ತು ಹತ್ ತರ್ಸ ಹತ್ ಬೇಕ್ರಿ ತಗೊಂಡ್ ಇಟ್ಟಗ್ರ ಬಂದ್ ಕೊಡ್ತನ್
ಕಾರೆಯ ನಾಥ ನ ಮುದ
ಹ್ಮ್ ನಮಗ್ ಗ್ಯಾಪ್ ರಗಾವ್ರಿ ಗ್ಯಾಪ್ ಗ್ಯಾಪ್ ಆಗ್ಯಾವ್ರಿ ಅದಕ್ಕೆ
ಹ ನರಪರಿ ಅನ್ನ ಹತ್ತ ಮುಂದ
ಎನಾದ ನಂತರ
ನಮ್ಮ್ವರಂತ್ರಿ ಗ ಕಲ ಸಾಕತ್ತವ್ರೀ
ಒರೆ
ನ್ರಪೂರ್ ನಗರ ಬಜಬರಲ್ಲ ಅಂತ ಮಸಾಲೆ ಎಲ್ಲ ಗ ಇದು ಮಾಡಿ ಏನ ನೋಡ್ರಿ
ಹ್ಮ್ ಮಯತ್ರಂಗಾದರ
ಒಂದು ಮಸಾಲೆ ನೋಡ್ರಮ್ಮ
ಹ್ಮ್
ಅಂಬರಾಜಪುರ್ ನಗರ ಒಂದು ಇಪ್ಪತ್ತು ಏರೋ ಮಾ ಕೇಳಕ್ ಆತನ್ರರಿ ಇಲ್ಲನ ಕತಾರ ನೋಡ್ರಿ ಏನ್ ಮಾಡ ಕೊಂಡ ರಪ್ಪಾ
ಆ ಮಸಾಲೆಗಷ್ಟ ಆದ್ರರು ಒಂಚಲ್ಲ
ಆಡ್ ಸಾವಿರ ಐದ್ ಸಾವಿರ ಒಂದು ಚಲ್ರಿಿ
ಮಸ್ತ್ ಐತಲ್ರಿಿ
ನಮ್ ಕಡಿ ಅತದ ಅತ
ಏ ನಮ ಹತ್ತು ಸಾವಿರದೀ ಒಂದ್ ಚೀಲ ಬರ ಒಂದ್ ಒಂದ್ ಚೀಲನೀ
ಅ ಅಸುರ್ ಹ
ಹ್ಮ ರರಿ ಬಾ ಎಲ್ಲ ಮಸಲ್ ತರ್ಲಾರಂಗ ದ್ರರಿ
ಒ ರೋಟ ರ ಆ
ಸ ಹರಿ ಹಂಗ ಆದ ನೋಡ್ರಿ ನೋಡ
ಹ್ಮ್
ನಿಮ ಕಡೆಿಗೆ ಬರ್ಬೇಕಂತ ಮಾಡೇನ್ಿ ಅಲ್ಲಿ ತಗೊ್ ಬರ್ತನ್ೀ ಅಂತ ಪರಿ್ಯಾಟ ಅದ್ರಿ ಲಬಬ್ ಕ್ರ ಹವ
ಂಬರ ಮಾತ ಬ್ರ ಬೆಟ್ಟ
ಹ್ಮ್ ಬ ನೀನ್ ಸ್ವಲ್ಪ ಸಿಗ್ರಿ ಸ್ವಲ್ಪ ತೊಂದ್ರ ಐತ್ರಿ ಒಂದ್ ಹತ್ ಹದನೈದ ಬೇಕ್ರಿ
ಆಯ್ ಳ್ರಿ ಮಸಾಲ ನಮ್ಗ ಒಂದ್ ಎರಡ್ನೂರ್ ಮುನ್ನೂರ್ ಕಲೋ ಮಸಾಲ ಬೇಕ್ರಿ ಡಿ ಎಪ್ಪ ಆದಂತಾರೀ ಆಡ್ ಸಾವಿರ ಅಂತರಿ ಅದ
ಹದು
ನ ಏರ ಮಾಡ್ತೇರಿ ಐದ್ ಸಾವಿರ ಅಂತಾರೆ
ಹೋ
ಏನ್ರೀ ಸಾಯಿಬಪನ ಹಂಗಾರ
ಮುರೆ
ಎ ರಟಾಗ
ವಸ್ತ್ರ ಟ ಐತ್ರಿ ಹಂಗಾದ್ರ
ಬರ
ತಗ್ಗೆ ರೇಟ ಇದತ್ರ್ರ ನೋಡ ಸ್ವಲ್ಪ ರೋಟ ಐತೆೇನ್ರಿ ನಂಬುದು ಒಂದ್ ಚೀಲ ಬ್ರ ಈರ ಮಸಾಲಗ ಒಂಬತ್ತ ಆದ್ರಿ ಇವ ಇಲ್ಲೇ
ಂಬ ಸಾರ ಹ್ಮ ನಾವ ಹತ್ತು ಪಾಲಕ್ ನೋಡ್ತಿಲ್ಲ ಅದ್ರ ಅ ಹನ್ನಡಕರ್ ಗದ್ದೆ ಮಾಡಿ ಮತ್ತೆ ಮಸಾಲ ಎಲ್ಲ ಲೀಜು ಎಲ್ಲಾ ಏನೇನ್್ರರಿ
ಹ್ಮ್ರ ಬಾಳ ಇರೋಾನ ತಂಗಾದ್ರೆ ನಂಬ ಹ್ಮ್
ಹ ಹಐರಾಣ್ರಿ ಏನ್ ಕೆೇಳ್ಬೋಳ್ರಿ ಹಐರಾಣ್ ಅಂದ್ರ ಹಐರನ್್ರಿ ಅಪ್ಪಾ
ಆರೆ
ಹ್ಮ
ಹಲ್ಲ
ಆರೆ ಸಣ್ಣಾಯರ ನಲ್ಲ ಹರಿ
ಬಂದ ನೋಡ್ದ್ರ
ಏನಲ್ ನೋಡ್ರಿ
ಅ ತರ ಕೊಳಕಾ ಆಡ್ರಗ
ಹೋಗ್ಬಕ್ ನೋಡ್ರಿ ನಾಳೆ ನೋಡ್ರದಾಗ ಹಂಗ ಹೋಗಬೇಕರಿ
ಗ್ಯಾಪ್
ಆರು
ಯಬ್ ಜಗ ಒಂರಿ
ಸಣ್ಣ ಮಾ ತಾಗಿಲ್ರ ಗ್ಯಾಪ್
ನಮ್ಮಳ ನಂಗ ಎಕ್ಚುಲಿ ಪಾಕ ತರ್ಬೇಕ್ರೀ ಮ ಅದ ಬರಿ
ಒಂದ ಇಪ್ಪತ್ ಬೇಕ್ರಿ ಎಲ್ಲ ಸವಲಕ್ ಬೇಕಲ್ರಿ
ಅವ
ಅ ನಾನೂ ಕೇಳರ್ಸ್ ಜಗ್ಗಿಟ್ಟನ್ ಒಂದ ಇಪ್ಪತ್ತಂಗಿಟ್ ಬಿಟ್ಟ ನೋಡ್ರಿ ಇಪ್ಪ ತೇಕರಾಂಗ
ಒ ಎತ್ರ ಕಷ್ಟ ರಿ
ಹರೆ
ಎತ್ತರಕ್ಕೆ ಎಸ್ತ
ಒಂದಂದೇಕರಾಗ್ರೇ
ಹ್ಮ್
ಎರಡ್ ಸಾವಿರನ ಆದ್ರಿ ನಮ್ ಕಡೆ
ಮೂಡಿ ಪಡ ರ ಸಸ್ತ ಮ ಕಡಿಯ ಮ ಹಲ್ ಸರಬ ಎದುರಾಗ ಮಾಡ್ಸರ್
ಅವು ಮಸ್ತ್ ಐತಿ ಅಲ್ರಿ ಹೂನು
ಎಪ್ಪತ್ತು ಎಕ್ರ ಮಾಡವ್ರೀ ಎಷ್ಟಪ್ ಜನ್
ಅವರೆ
ಆರು
ಹ್ಮ ಬಾಳೆ ಬಾಳ ಇದಲ್ರಿ
ನಾಕು ಎಕರೆಗೆ ಏಳ್ ಲಕ್ಷ ದ್ರೀ
ಓ ಏನ್ ರಿ ಆ ನಮ್ಮನ ಆದ್ರ ಐತ್ ನಾವ ಊರ್ಲಾಕ್ ಹಂಗ ಆತ್ರಿ
ಆಲ್ಲ ಅತ್ತಲ್ಲ ಏನಲ್ಲ ಮಳೆ ಅಲ್ಲ
ಹ್ಮ ರೀ ಮಳೆ ಬರ್ದ ನಾವವು ಏನಂಗ ಹೊಲ್ಲ ಹಾಕಿದವ್ರೀ
ಅವ್ರ
ಹ್ಮ್ ನ ಅಲ್ಲ ಇದ್ರ ಕೈ ಕೊಡಕದಲ್ರರಿ ಹೆ ಮಾಡಡಕ್ರಿ
ಮಾಡ್ಕ ಮಾಡ್ರಿ ಅನರಿ ಮಳೆ
ಹ ರೀ ಹೆಂಗ್ ಮಾಡಕ್ ರಿ ಹೆಂಗಾದ್ರ
ನಾನ್ ಮಾಡಕೊಂಡ್ರಿ ಆ ಮತ್ತಲಿ ಒಂದ್ ಪ್ರತಿ ಅದು ಇ ಮಾಡಕ ಮಾಡವನ ರಿ ಎತ್ ಕಕ ಹೋಗವ್ರಿ ಏಳ್ ಲಕ್ಷ ಅಂತೀ ಎತ್ ಒಂದ್ ಎರಡು ಜೋಡಿ
ಅಹೊ ಎರಡ್ ಜೋಡಿಗಿರ ಒಂದ್ ಜೋಡಿ
ಮುಂಜೋಡಿರೆ
ಒಂಜೋಡ್ರಿ ಏಳ್ ಲಕ್ಷ
ಅವರು
ಪಾಡಾಳ್ರಿ ನಿಮ್ ಕಡೆಗೆ
ನಿಮ್ಗೆ ಅಷ್ಟ್ ಬದ್ರೀ ಮನೆ ತಂದ್ರ ಅಲ್ರಿ ಅಪ್ಪ ಬಾಯದಾವ್ರೀ
ಗಾಳೆ ಚೋಲ ಹೇಳತವ್ರೀ ರೇಟ್ ಮಾತ್ರ ನಾಕ್ ಲಕ್ಷ ಅನ್ನ್ರೀ ನಮತ್
ಅ ಎಡ್ ಗಂಟ ಹಾಕಿರ ಅಕ್ಲ್ಲರಿವ
ಆ ಲಕ್ಷಲ್ಲ ರೀ ಹಂಗಗೆತಾವ ನಾಕು ಲಕ್ಷ ರೀ
ಹರ
ಹಾ
ಅ ಬ ಆಯ್ತಲ್ಲ ಆಗ್ತಿಲ್ಲೋಳ ದುಂಡ ಎತ್ತಗೋಳ ಳ
ಹಾ ರೀ ಲಕ್ಷ ಎಲ್ಲ ರೀ
ಮತ್ತ ನಂದ
ಏನ್ ಇಲ್ ನೋಡ್ರಿ
ನಾನ್ನಡದರ ಓಲಾಕ್
ಏನಲ್ಲೋಡ್ರಿ
ಹ್ಮ್
ಏನಿಲ್ಲ ನೋಡ್ರಿ
ಮೂ ಐ್ತಂದ್ರ
ಆಯ್ತ್ ರರಿ ಚಾರ್ಜ್ಲರ್ ಹೇಳಡನ್